ಹಲ
ಹಲೋ
ಹಲೋ
ಹಲೋ
ಹಲೋ ರೀ ಸರ್
ಹಲೋ
ಸರಿ ಸರ್ ಹಲೋ ಮಾತಾಡುವ ಮಾರಾಯ ಹಲೋ ಹಲೋ ಅನ್ಕೊಂಡ ಕುಂತ ಏನ ಇಲ್ರಿ ಸರ್ ಏನಲ್ರಿ ಸರ್
ಬಿಸಿ ಪರ್ಸನ್ಸ್ ಬಂದವು ಮನೆಗ್ ತಿರುಗಿ
ಬನ್ನ ಈಗ ಆ
ಹ್ಮ್
ಈಗ ಬನ್ನ ಅಂದೆ
ಶಾಪುರಕ ಬಂದರ
ಶಾಪುರ
ಹ್ಮ್ ಇವತ್ತು ಕಾಲಿ ಇದ್ದೇವ ಇವತ್ತ.
ಯಾಕ ಬರ್ಲಪ್ಪ.
ಚ ಚಿಂಟ್ಟರ ಅಂದ್ರೆ ವರದ್ದಿ ಆತು ಹಾ
ಇಲ್ಲಪ್ಪಾಯಪ್ಪಾ
ಅಲ್ಲ ನೀ ಚಿಂತನ ಹೊರಬ ಅಂದ್ರೂ ಹೊರಗ ಬರ್ದೆ ಚಿಂತೆನ ಹೊರ ಬಂದು ಇವತ್ತ
ಎಲ್ಲಿ ಹೊರಗ ಬಾ ಅನ್ನು ಯಾಕೆ
ನಮ್ ಗೆಷ್ಟಟಿಕ್ ಅಧ್ಯಕ್ಷರು ಸತ್ತಾರ
ಹ್ಮ್
ನಂದೆ ಪ್ರಸಂಗ ಬಂತೆ
ಹ್ಮ್ ಹ್ಮ್
ಡಿಸ್ಟ್ರಿಕ್ ಕುಮಾರ್ ಸ್ಟೇಟ್ ಅಧ್ಯಕ್ಷರುದ್ರರು ಕರ್ನಾಟಕ ರಾಜ ಸ್ಟ್ರೇಟ್
ಅದಕ್ಕೆ ಮುಚ್ಚಿರಿನಾ
ಹ್ಮ್ ಎಲ್ಲ ಅಂಗಡಿಗಳು ಬಂದವಪ್ಪ ಅಟ್ರ ಸತ್ತಾರ ಅವರು
ಒಡ್ರಲ್ಲ ಚಾನ್ಸ್
ಏಯ್ ಪಾಪ ಅನ್ಸತದ ನಮಗ ನೀವ ನೋಡಿ
ಯ್ತು ಬಾಫ ಅನಿಸ್ತದ ನೀನ್ಗ್ ನೆಕ್ಸ್ಟ್ ಅಧ್ಯಕ್ಷೆ
ಮಂದರ ಆಗ
ಇಲ್ಲ
ಪಾಪ ಅದು ನಮ್ಗೆ ಪಾಪ ಹೆಂಗ ಸತ್ತಲ್ಲ ಅನ್ಸತ್ತು
ಯಾಕ ಯಾಕ
ಹ ಹ್ಮ್ ನಿನಪಾಮಾನಿಸಿತಾ ಹ ಒತ್ತು
ಸಾಫ ಪ ಸಜೀವ ಒಗ್ರಾಮ ಬರ್ಲಲ್ಲ
ಹ ಮತ್ತು
ಹೆಂಗಿದ ಅಂತನ್ಸತ್ತಗಲ್ಬಡ
ನ್ನನ್ ಪಾಪ ಅನ್ಷದಂ ನಾ ಅಂಬಕ್
ಹ್ಮ್ ಹ್ಮ್ ಇರ್ತದದೆೇ ಹೋಗಿದ್ದು ಚಿಂತ ಮಂಜೆಷ್ಟ ಅಲ್ಲೇ ಇದ್ದೀವಿ
ಹ್ಮ
ಆಮೇಲೆ ಬಂದೆ ಅಂಗಡಡಿ ಎಲ್ಲ ಬ್ಯಾಡಂಗ ಕೇಳ್ದೆ ಬ್ಯಾಡ ಅಂತ ಅಂದ್ರ ತಗಿದಿದೆ ತಗಐ ಸ ರಪ ಅಂಗಡಿ ಎಲ್ಲ ಮುಚ್ಚೆವರು ತೆಗಲೇಡಂತ ಎಲ್ಲ ಮುಚ್ಚೆ ಅಂದ್ರೆ ಮುಚ್ಚೆ
ಹಾ ಹಾ ಐದು ಸಾವಿರ ರೂಪ ಗ ಬ್ರಕ್ ಮಾಡಿದ್ದೇ ನೀವ
ಹ್ಮ್ ತೆಗನ ಬಂದ್ಬಿಟ್ಟು ಆಯ್ತ ಮಾಡಿಗೆಷ್ಟ ತೆಗನ ಮುಚ್ಚಬಿಟ್ಟೆ
ಹ್ಮ್ ಹ್ಮ್
ಲಕ್ಕ ತ ಆಗ್ರಿ ಇಂದ
ಹ್ಮ್ ಹ್ಮ್
ಇಲ್ಲಾಂದ್ರೆ ಹಂಗೆ ದ್ತ ಪಾಪ ಸಿಗಲಾರದಕ್
ಹ್ಮ್ ಎಲ್ಲ ಸುಮಂಧ ಇವತ್ತ
ಹ್ಮ್ ಎಲ್ಲ ಬಂದ್ ಅಂಗಡಿ ಹೋಗೋದ ಅಂಗಡಿ
ಸುಮ್ಮ ಹೋಗ್ಬ ಬಿಡ್ತಿದ್ದ ಗಡಿ
ಹ್ಮ್ ಬ ಬಂದ ಚಿಂತ ನರಗತ್ಗಡ್ದು
ಹ್ಮ್ ಬೇಡಪ್ಪಣ ಮಾಡ ಕೆಲ್ಸಗಳಾವ ಭಾಳ
ಏನು ಈ ಕಾದಿದಲ್ವಾ
ಫೋನ ಮಾತಾಡೋದ ಅದು ಕೆಲ್ಸ ಈ ಹ್ಮ್ ಮತಾ
ಕೆವ
ಈಗ ಚಳಕ ಮಾಡ್ಬೇಕಕ್ ಒಂದ್ ಹತ್ತು ಹತ್ತು ನಿಮಿಷ ಬಿಟ್ಟ ಒಂದ್ ಹತ್ತು ನಿಮಿಷ ಬಿುಟ್ಟಿ ಜಳಕ ಊಟ ಮಾಡ.
ಯಾರು ಯ ಯಾರ ಇದಗ್ಗ ರಜೆ ಹಾಕಮ್.
ನಾವ್ ಆತೀವಿ ಉದ್ದರ್.
ಯಾ ನಮ ನಮಗ್ ಬೇಕೊ ಅದ್ ಮೈಯ ಎಲ್ಲ, ತುರ್ಸಗೆಂತ್ ಯಾಕ್ ಕೊಡ್ಬಬೇಕಕ್ ನೀನಪ್ಪಾ ಎಸಿದಾಗ ಕುಡ್ತಿ ಬೆೇವ್ರ ಬಿಡಲ್ಲಾ. ನಡತಿ ಏನ ಮೈ ತಿಂಡಿ ಕೊಡಲ್ಲ.
ಎಸಿದಾಗ್ ಕುಡ್ತಿವಿ ವಿಮಾನನ್ದಗಾ ಕುಡ್ತಿವಿ.
ಹ್ಮ ನಾವೇನಣ್ಣ. ದೇವ್ರರು ಬಿಟ್ಟಿರ್ತದ ಇಲ್ಲ ಅಂದ್ರೆ ಎಲ್ಲಿಬೇಕ ಅಲ್ಲಿ ತಿಂಡಿ ಕೊಟ್ಟು ಅಂದ್ರೆ ಯಾರು ಹಾರ್ಸ್ಬೆಕು ಹಿಂದ ಗಡಿಗಿ
ನೀನೆ ಅರಾಮ್ ನಿನ್ನಷ್ಟ ಆರಂ.
ನನ್ನ ಅಷ್ಟ್ ಆರಾಮ ನನ್ಕಿನ್ ಆರಾಮ ಇದಿ. ನನಕ್ಕಿಂನ್ ಆರಾಮ ಇದದಿ ನನ್ಕನ್ ಆರಾಮ ಇದೀನಿ. ಹಲೋ. ಹಲೋ, ಹಲೋ,
ಅಲ್ಲ ಹೋಲ್ಡಾಗ್ ಎಷ್ಟ್ ಎ ಹೊಲ್ದಾಗ ಎಸಿದಂಗ ಎಸಿದ್ದಂಗ ಹಾ
ಹ್ಮ್ ಹೌದು ಎ ಸಿಗ ಕೂಡ್ತಿದಿ ಅಲ್ಲಿ ಗಿಡದ ಬಲ್ಲಿ ಹಲೋ ಓ ಮಾರಾಜ ನೆಟವರ್ಕ್ ಕ್ದಲಿ ಬಾನೀ. ಯಾ ನೆಟ್ವರ್ಕ್, ಫೈವ್ ಜಿ ಇದ್ರ ಬರಲ್ಲ ಫೈವ್ ಜಿ ಇಡ್ಬೇಡ.
ನಮ್ದು ಫೈ ಜಿ ಸ್ಪೀಡ್ ಅದ ಇಲ್ಲಿ.
ಹ್ಮ್ ಫೈ ಜಿ ಸ್ಪೀಡ್ ತೊಂಡ,
ಜಾಸ್ತಿ ಸ್ಪೀಡ್ ಆದ್ ಇಲ್ಲಿ.
ಆಯ್ತ್ ಫೈಜೀನೆ ಯೂಸ್ ಮಾಡು ಯಾರ ಬೆಡ್ ಅಂತಾರ ನಿನಗ. ಕಾಲ್ ಏನಾರ ಆದ್ರ ನನ್ಗ್ ಗೊತ್ತಿಲ್ಲ. ಏನಾರಾದ್ರ ನನ್ಗ್ ಗೊತ್ತಿಲ್ಲ. ಆಯ್ತು ಏನಾರ ಆದ್ರೂ ನನ್ಗ್ ಗೊತ್ತಿಲ್ಲ.
ಎಷ್ಟ ಇಪ್ಪತ್ತೈದ, ಮೂವತ್ತ,
ಏನ
ಅಲ್ಲ ಅದು ಅದು.
ಅದ ಇಪ್ಪತ್ ನಾಲ್ಕಕ್ ನಿಂತದ.
ಹೌದಾ,
ಹ್ಮ ಅದ ಏನ ಇವತ್ತೊಂದ್ ದಿವ್ಸ ಏನ ಅದ ಕೆಲ್ಸ ಅಂತ ಇವತ್ತಏನೋ ಬಂದ್ ಮಾಡ್ಯಾರಂತ. ನಾಳೆ ಚಾಲೋ ಮಾಡ್ತಾರ್ ಅಂತ ನೀನ್ ನೋಡ್ಬೇಕ್ ಬಂತ ಇಲ್ಲ ಬರ್ತದ ಏನಿಲ್ಲ ಅದು ಟೆಸ್ಟ್ ಮಾಡಿಲ್ಲ.
ಇಲ್ಲ ನಾಳೆ ಬೆರೆವರು
ಅಲ್ಲ ಆಮೆಗ್ ಮಾತಾಡಂ ತಡಿ ಇಗ. ನಿನ್ನೆ ಏನ ಅದ ಹಚ್ಚಬೇಕಂದ್ರೆ ಏನ್ ಬಿಜಿ ಚಂತನ.
ಯಾವ ಬಿಜಿ ಯಾ ನಿನ್.
ನೀ ನಿನ್ನೆ.
ಅಂತ ಹೇಳತಾನ ಅಲ್ಲೇ ಇಲ್ಲಿ ಹೋತನೆ.
ದೂಖನ ಅಲ್ಲ ಹಂಗೆ ಮಾತಾಡ್ಬೇಕ ಅಲ್ಲಾ ಹಂಗೆ ಆಗ್ತಿರ್ತ ನಾವ
ಹ್ಮ್ ಯಾಕಣ ಅಣ್ಣ ಒತ್ತಣ.
ಮಾತಾಡ್ಕ್ಯಾಂದ್ ಕುತ್ಬಿಡದು ಬಾಯ್ಲಿ ಅಲ್ಲೇನ್ ಮಾತಾಡ್ತ್ಯ.
ಹಾ ಅಣ್ಣ ನಾ ಏನ್ ಮಾಡ್ಸಲಿ ಅಂತಿದ್ದೆ ಟ್ರೀಟ್ಮೆಂಟ್ ಅಲ್ಲಿ ಅಣ್ಣಾ.
ಅಂದ್
ಹಾ ಹಾ ಹೌದಾ ನೋಡ ಹೌದೌದ ಬ ಬ - ಅಲ್ಲೇಏನು ಬಾಯಿ ಬಿಟ್ಟು ಹೊರಗೆ ಇರ್ತಾವಲ್ಲ ಅಣ್ಣ. ಯಾರ್ ಹೇಳು.
ಕಿರ್ಕಡ ಹಬ್ಬ
ಹೌದಣ್ಣ ಕಿತ್ತಿ ಕೊಟ್ರ ಕಿತ್ತ್ ಕೊಡಂಗಿದ್ರ ನಾ ಯಾಕಅದ ಹಾಕ್ಸನಣ್ಣ. ಅಲ್ಲ ಲೇ ಅಣ್ಣ ಕಿತ್ತ ಕೊಡಂಗಿದ್ರ ನಾ ಯಕ್ ಹಾಕ್ಸ್ನ್ಅದು.
ಅಲ್ಲರಿ ಹಣ ಹಣ್ಣ ರೀ ಅಣ್ಣ
ಅದೇ ಕಿತ್ತು ಕೊಡ ಹೋಗ್
ಹಲೋ
ಹ ಮತ್ತೆ ಮಾಡಿ ರಿಪೇರಿ ಮಾಡಿ ಆಗ್ತದ ಒಳಗೆ.
ಅಣ್ಣ ನಿನ್ ನೆಟ್ವರ್ಕ್ ಇಲ್ಲಣ್ಣ ಫೈವ್ ಜಿ.
ಫೈವ್ ಜಿ ತೆಗ್ಯಣ.
ನೀ ಎಗ್ಂದಿ ನಂದೆ ಅದ ನಂದ ನೆಟ್ವರ್ಕ್ ಇಲ್ಲ ತೆಂಗಿ
ಏ ಅಣ್ಣ ನನ್ಗ ಗೊತ್ತದು.
ಅಲ್ಲೋ ನೀನ್ ನಂದೇ ನಟವರ್ಕ್ ಇಲ್ಲ ಅಂತ ಹೆಂಗ್ ಅಂದು.
ನನ್ಗ ಗೊತ್ತದ ಭೈ.
ಹ ಅಲ್ಲಣ್ಣ ನಂದೆ ಅಂತ ಹೆಂಗ್ ಹೇಳ್ದೆ ನೀನು
ಗೊತ್ತದೊ ನೀ ಮಾತಾಡಿದ್ ನಾನಗ್ ಜಲ್ದಿ ಕೇಳದು ನಾ ಮಾತಾಡಿದ್ ನಿನಗ್ ಜಲ್ದಿ ಕೇಳವಲ್ದು ಹೊಲ್ತ್ ಲೇಟ್ ಆಗಿ ನೀ ಮಾತಾಡತಿ.
ನನಿಗೆಲ್ಲಾ ಕೇಳ್ಕತ್ ನಿ ಬರಿ ಹಲೋ ಹಲೋ ಹಲೋ ಅನ್ನ ಕುಂತಿ.
ನೀರಾ ಫೋನ್ನಿಗೆ ಹೇಳಕ್ ಕುಂತಾದ ಅನ್ನನಿಗೆ.
ಮತ್ತೆ ಊಟ ಆಗಿಲ್ಲನ್ನ ಏನ್ ಮಾಡ್ಬೇಕು.
ಕಾನ ಕಾಣ್ಬೇಕು.
ಕಣ ಉಣಬೇಕ್ ಗೊತ್ತದ ಏನ ತಂದ್ ಇಲ್ಲಿ.
ಹ್ಮ್ ಬಾರೋ ಯಾರಿಲ್ಲ ಬಾ.
ಯಾರು
ಹಾ ಯಾರದು ಇನ್ನ ಬರ್ತದ ಇನ್ನ ಬಾರವಾ ಇಕ್ಕೆ
ಬಾರೊ ಹೆಳ್ಕ ಬಾರೊ ಬಾರೊ ಅಂದ್ರೆ ಬರ್ತಾನಣ.
ಬರೊ ಎ
ಹಾ ಹಾ
ಹ ನೀರ್ ತರಕ್ ಹೊಂಟಿ.
ಏ ಇ ಕಡೆ ಮಾತಾಡು ಅದು
ಇಲ್ಲ ಸಂಜೆಕ್ ನೋಡಕ್ ಐದ ಐದ್ ಆರಕ್ ಜಳಕ್ಕೆ ಊಟ ಮಾಡಬೇಕ ಹ ನೀ ರೂಮ್ ನಿನ್ ಹೊಡದು ಸಾಕಿ ಆತದ ಮಾರಾಯ ನಂಗ
ಅಲ್ಲ ಈಗ ಅವವಾಗಿನ್ ಬಿಡು ಈಗ ಹೆಂಗಗೇನ್ ಗೊತ್ತಿಲ್ಲಗ ಅವವಾಗಿಂದ ಬಿಡು ಅವವಾಗಿಂದ ಅವವಾಗಿಂದ ಐತಿ ಈಗ ಪ್ರೆಸೆಂಟ್ ಥಿಂಕ್ ಮಾಡದಿಕ್ಕೆ ಏನಿದ್ರ ಇದೆ
ಪ್ರೆಸೆಂಟ್ ಈಸ್ ಪ್ರೆಸೆಂಟ್ ಆಲ್ವೇಸ್ ಐ ವಿಲ್ ಬೀಟ್ ಯು
ನೌ ಯು ಬಿಟಿಂಗ ಮೀ
ಯ ಯ ಯ ಯಾವಗ ಬಾ ನೀ ಮುಗಿಸಿಗೆ
ಆ
ಯಾವಾಗರ ಮನೆ ನಿದ್ದೆ ಕದಾಗ ಬಸ ನೀನು
ಕಮನ
ನೋ ಓಕೆ ಐ ಕ್ಯಾನ್ ಕಾಲ್ ಕಟ್
ನೋ ನೋ ಲೈವ್ ಲೈವ್ ಅಪ್ಡೇಟ್ ಇರ್
ಲೈವ್ ಅಪ್ಡೇಟ್ ವೇರ್ ಇಸ್ ಲೈವ್ ಅಪ್ಡೇಟ್ ಬರೋ
ಲ್ಲೈ ಈ ಕಟ್ ಮಾಡಬಡ ಡೋಂಟ್ ಟಚ್ ಡೋಂಟ್ ಟಚ್ ರೆಡ್ ಬಟನ್ ಡೋಟ್ ಟಚ್
ಹ
ಹ ಮೂ ಕೋ
ದೆನ್ ಹೌ ಕನ್ ಐ ದೆನ್ ಔ ಕ್ಯಾನ್ ಐ ಪ್ಲೇ ಗೇಮ ರ ವಿತೌಟ್ ಕಟ್ಟಿಂಗ್ ದಿ ಕಾಲ್ ನೋ ಬ್ರೋ ದೇಟ್ಸ್ ನಾಟ್ ಇಂಟ್ರೆಸ್ಟ್ ಐ ವಾಂಟ್ ಟು ಲೀಸನ್ ದಟ್ ಸೌಂಡ್ ಬ್ರೋ ಗೇಮ್ ಸೌಂಡ್
ನನಗೆ ಎಲ್ಲ ಇಂಟ್ರೆಸ್ಟ್ ಬರ್ತದೆ
ಹ
ಹಂಗಿನಗ್ ಏನ್ ಹೇಳ್ಬೇಕಪ್ಪ ನಿಮ್ ಮುಂದೆ ಭಾಯ ವಳಾವಲು ಜದೆ
ಅ ಅದೇ ಎಣ್ಣ ಎಣ್ಣಿದ ಹೆಸರುಂದ್ರರು ಪಟ ಪಟ ಅಳತದ ಮೋನ ಕೊಡ್ಲ ನ್ ಯಾವ್ದೋ ಆ
ನಜಂತ ಪಲೈತರ ಜ ಜೀವ ಮತ್ತ್ತೆ ಬಾನ್ಸ ರ್ಬೋಳ ಮ ದಿನ ಮಾತಾಡ್ತ ದಿನ ಮಾಡ್ತಪ್ಪಾ
ದಿನ ಮಾತಾಡುತ್ತೆ ಅಂದ ಕಸ್ಟಮರ್ ಜೊತೆ ಯಾವಾಗರೂ ಮಾತಾಡುತ್ತೆ
ನಾವ ಒಬ್ಬನೇ ಮಾತಾಡ್ತಾ ಅಂತ ಕೊಡ್ತನ ಕಡೆ ಹ್ಮ ಹ ಏ್ ಮಾಡೋ್ ಮತ್ತ ಗಿರಿಕಿರ್ಲ್ಲ ನಾನ್ ನಾನೇ ಗಿರಿಕೆ ಮಿಕೈ ನನ್ ನಾನಕ ಸೇಕರಿ ನಾನೇ ಕೊಡ
ಹೌದೇಏನ್ರೀ ಸರ್ ಮತ್ರಿ ಸರ್
ಹಂಗೆ ಮಾಡ್ಕೇಬೇಕ್ರಪ್ಪ ಹೆಂಗ ನ
ಹ ರೀ ಮತ್ ಸರ್ ನೀವೇನ್ರೀ ಗಳಿಕಿ ಸಾಕಂಗ ಗಳಿಕ ಅದ ನಿವಾಗ
ಹಓದ್ ನನ್ವಕ್ಕೆ
ಹೋದ
ಹ್ಮ ಯಾಕ
ಯಾಕಂದ್ರೆ ಏನು ಹೇಳ್
ಎದುಕ್ಕೂದ
ಅಣ್ಣ ನೀನು ಮತ್ತತ್ಚ್ಂತು ಜಳಕ ಊಟ ಮಾಡಿ.
ಇನ್ನ ಇಲ್ಲ ನಿಂದ್ರೇ ಹಾಕೋುದ ದೇ
ಹಣ್ಣ ಜಳ ಕೋ ಊಟ ಮಾಡಿಫೋನ್ ಹಚ್
ಅದ ಅವ ಯಾಕ ಹೋದ ಹೇಳ
ಅ ಗೊತ್ತಿಲ್ಲಣ್ಣ ಇಡೋಣ ಫೋನ್ ಇಡೋಣ ನಾ ಜಳಕ ಮಾಡ್ಬೇಕು. ಫೋನ್ಗ ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಅದ ನಲವತ್ತು ಪರ್ಸೆಂಟ್ ಚಾರ್ಜ್ ಇಡು
ಹೌದಾ ಪಬ್ಜಿಡಂಗ್ರ ನ
ಹ್ಮ್ ಹೇಳು ಶಾಣೆ.